ಚಂದೂರೆ
ಹ ಹೇಳಿ ಬಿಂದು ಅವರೇ ಏನ್ ಮಾಡ್ತಾ ಇದ್ದೀರಾ.
ಏನ್ ಮಾಡ್ಲಿ ಹಿಂಗೆ ಕೂತಿದ್ವಿ. ಹಲೋ ಕೇಳತವಾ ಹ ಕೇಳಿಸ್ತದೆ ಹೇಳಿ.
ಹಾ ಕೇಳಿಸ್ತಾ ಇದ್ದೆ ಹೇಳಿ ಹ್ಮ ಏನ್ ಮಾಡ್ತಾ ಇದ್ದೀರಾ.
ಸಂಸಾರ ಏ ಇವಾಗ ತಾನ ಟೀ ಕುಡು ಕೂತಾಯತ್ ರೀ. ನೀವು
ಹಾ ನಾನು ಹಿಂಗೆ ಮಲ್ಕೊಂಡೆ ಇದ್ದಪ್ಪ ಇವಾಗಿಂದ ಕಾಲೇಜಿಂದ ಬಂದೆ. ಹಾಗೆ ಮಲ್ಗಿದ್ದೆ. ಹ್ಮ್ ನಿಂದು ಕಾಲೇಜ್ ಮುಗಿತಾ.
ಹ್ಮ್ ಕಾಲೇಜ್ ಮುಗೀತು.
ಏನ್ ಓದ್ತ ಇರೋ ನೀ
ತ್ರ ಅಲ್ವಾ ಮಾಡ್ತಾ ಇರೋದು.
ಓ ಹೌದು ಹೌದು.
ನಾನ್ ಕೂಡ ಅದನ್ನೇ ಸರ್ವ್ ಮಾಡ್ತಾ ಇರೋದು.
ಹೌದಾ ಯಾವ ಕಾಲೇಜು.
ನಮ್ದು ಸುರನಾ ಕಾಲೇಜ್.
ಹೌದಾ ಎಲ್ಲಿದೆ ಅದು ಯಾವ ಏರಿಯಾ ಬರುತ್ತೆ.
ಅದು ಸೌತ್ ಎಂಡ್.
ಓ ಜಯನಗರ ಅಲ್ಲಾ ಕೆಂಗೇರಿ ಕಾಲೇಜ್ ಇದೆ ಅಲ್ವಾ.
ಹ ಅದು ಅದು ಬೇರೆ ಒಂದು.
ಹೌದಾ ಅದಕ್ಕೆ ಕೇಳ್ದ ನನಗೆ ಕನ್ಫ್ಯೂಸ್ ಆಗಿ.
ಹ್ಮ್
ಏನ್ಟಿ ಕಾಫಿ ಆಯ್ತಾ.
ಹಾಂ ಆಯಿತು ನಿಮ್ಮದು.
ಹ್ಮ ಹಾ ನಮ್ದು ಆಯ್ತು ಏನ್ ಮಾಡ್ತಾ್ದೀರಾ.
ಅದೇ ಟೀ ಕುಡಿದ್ಬಿಟ್ಟು ಇವಾಗ ತಾನೇ ಕೂತಿದ್ವಿ.
ಹೌದಾ ಏನ್ ಟ್ರಿಪ್ ಏನು ಪ್ಲಾನ್ ಮಾಡಿಲ್ವಾ.
ಹಾ ಹೋಗ್ಬೇಕು ಅನ್ಕೊಂಡಿದ್ದೀವಿ.
ಹ ಏನ್ ಕಾಲೇಜ್ ಕಡೆಯಿಂದನ ನೀವೇ ಹೋನಾಗ.
ಹ್ಮ್ ಹೌದುೌದು ಕಾಲೇಜ್ ಕಡೆಯಿಂದಾನೇ.
ಹೌದಾ. ಎಲ್ಲಾ ಜೋರ ಇದ್ಯಾ ಪ್ರಿಪ್ರೇಷನ್ ಹೋಗೋಕೆ.
ಹ್ಮ
ಹಾ ನನ್ಗೆ ಅದೇ ಸಾಕ ಹ ಕೇರಳ ಅಥವಾ ಸಕಲೇಶ್ಪುರ ಚೆನ್ನಾಗಿದೆ ನಮ್ದ್ರಲ್ಲೇ ಹೋಗ್ಬೇಕು ಅಂದ್ರೆ. ಹಂತ ಮ ಸಕಲೇಶ್ಪುರ ವಿ ಅಂತು ಇವಾಗ ಸಕತ್ತಾಗಿರುತ್ತೆ. ಇಲ್ಲ ಹೋಗಿಲ್ಲ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ಕೇಳ್ದ ನಾನ್ ನಿಂಗೆ
ಹ್ಮ್
ಹ್ಮ್ ನಿಮ್ ಕಡೆ ಯಾವತರ ಪ್ಲಾನ್ ಮಾಡಿದ್ದೀರಾ ಅಂತ
ಮಾಹಿತಿ ನಂ ಸ್ವಲ್ಪ ಹೇಳಿ
ಅದೇ ನಾನು ನೋಡ್ತಾ ಇದ್ದೀನಿ ಸಕಲೇಶ್ಪುರ ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ನೋಡಕ್ಕೆೆ ಇವಾಗ ಮಳೆ ಬೇರೆ ಬರ್ತಾ ಇರುತ್ತೆ
ಹ್ಮ್
ಹ್ಮ್ ಅದಿಕ್ಕೆ ಕೇರಳನೂ ಚೆನ್ನಾಗಿರುತ್ತೆ ್ಮ ಕೇರಳನು ಚೆನ್ನಾಗಿರುತ್ತೆ
ಹ್ಮ್
ಹ ಅದೇ ಪ್ಲಾನಿಂಗ್ ಅಲ್ಲಿ ಇದ್ದೀನಿ ನಾನು ಅದೇ ನಾನು ಯಾರ ನೀವು ನೀವು ಬರ್ತೀನಿ ಅಂದ್ರೆ ಒಬ್ಬರು ಹೋಗಕ್ಕ ಆಗಲ್ಲ ಅಲ್ವಾ ಫ್ರೆಂಡ್ಸ್ ಎಲ್ಲಾ ಜೊ ಗೋದ್ರೆ ಚೆನ್ನಾಗಿರುತ್ತೆ ಅಂತ ಹ್ಮ ಅದಕ್ಕೆ ನೀವು ಬರ್ತೀರಾ ಅಂತ ಕಾಲ್ ಮಾಡ್ದಿ
ನಿಮ್ಗ ಆಥರ ಪ್ರಯಾಣ ಮಾಡೋದಿಲ್ಲ ಇಷ್ಟನಾ
ಹಾ ನನಗ್ ಆ ತರ ತುಂಬಾ ಇಷ್ಟ ಅದು ಈ ಮಳೆಗಾಲದಲ್ಲಿ ಹೋಗಕ ಅಂತು ತುಂಬಾ ಇಷ್ಟ
ಹ್ಮ್ ತುಂಬಾ ಚೆನ್ನಾಗಿರುತ್ತಲ್ವ ಆ ತರ ಎಲ್ಲ
ಹಹ ತುಂಬಾ ಚೆನ್ನಾಗಿರುತ್ತೆ ಈತರ ಟ್ರೆಕ್ಕಿಂಗ್ ಏನಾದ್ರು ಹೋಗ್ಬಿಟ್ರೆ ಇನ್ನುೂ ಸಕ್ಕತ್ತಾಗಿರುತ್ತೆ
ಹ್ಮ್ ಅಲ್ಲಿ ಕೂಡ ಗೊತ್ತಿಲ್ಲದವ್ರು ಪರಿಚಯ ಆದ್ರೆ ಇನ್ನುೂ ಚೆನ್ನಾಗಿರುತ್ತೆ
ಹಾ ಹೌದು ಹೌದು ಟ್ರೆಕಿಂಗ್ ಪ್ಲೇಸ್ ಆಗೆ ಅಲ್ಲ ಹಂಗೆ ಅಲ್ವಾ ಗೊತ್ತಿಲ್ಲಲ್ೋರು ಪಲ್ಚಿ ಆಗ್ತಾರೆ ಏನೋ ಒಂಂತರ ಖುಷಿ
ಹ್ಮ್
ಫ್ರೆಂಡ್ಸ್ ಜೊತೆ ಹೋದ್ರಂತೂ ಇನ್ನೂ ಖುಷಿ ಹ ನೀವೆಲ್ಲಾದ್ರೂ ಆಥರ ಟ್ರೆಕಿಂಗ್ ಏರಿಯ ಹೋಗಿದ್ದೀರಾ
ಚಿಕ್ಕಮಂಗ್ಳೂರ್ಗೆ ಹೋದಾಗ ಒಂದ್ಸಲ ಹೋಗಿದ್ದೆ
ಚಿಕ್ಕಮಂಗಗಳೂರು ಉಳಯನಂಗಿರಿಿನ
ಹಾ ಅದು ಬೇರೆ ಹ್ಮ ಬೇರೆ ಅದು ಇನ್ನು ಬೇರೆ ಕಡೆ ಎಲ್ಲ ಕರ್ಕೊಂಡ್ ಹೋಗಿದ್ರು ನಮ್ಗೆ ಎಕ್ಸಾಕ್ಟ್ಗ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ
ಹೌದಾ ಫೇಮಸ್ ಚಿಕ್ಕಮಂಗ್ಳೂರ್ ಅದೇ ಅಲ್ವಾ
ಚಿಕ್ಮಂಗ್ಳೂರ್ ಹೋದಾಗೆಲ್ಲ ಆಥರ ಹೋಗಿ ಅನುಭವ ಪಡ್ಕೊಂಡಿದೀವಿ
ಹೌದಾ ಬಿಡ್ರಿ ನಿ ಮ ನಿಮ್ದು ನೇಟಿವ ಹಾವದು ನಿಮೂರು
ನಮ್ದಾಹಸನ
ಹ ಹಾಸನ ಚಿಕ್ಕಮಂಗ್ಳೂರ್ಲ್ಲ ಹತ್ರ ಅಲ್ವಾ
ಹೌದು ಹತ್ರನೇ
ಹ ಮತ್ತೆ ಮುಳ್ಳ್ಯಂಗಿರಿ ನೋಡಿಲ್ಲ ಅಂತೀರಾ
ಇಲ್ಲ ಇಲ್ಲ ನೋಡಿದೀನಿ
ಅಂದ್ರೆ ತುಂಬಾ ಸಲ ನೋಡಿಲ್ಲ ಅನ್ಸುತ್ತಲ್ವಾ
ಹ ಈ ಒಂದ್ ಎರಡ್ ಸಲಿನೂ ಹೋಗಿದ್ದೀನಿ
ಹೌದಾ
ನಮ್ಗಲ್ಲೇ ಪಕ್ಕ ಹತ್ರಾನೇ ಆಗುತ್ತೆ
ಶಕಾನೆ
ಹಾ
ಹೌದು ಮಾಡ್ತಾರಲ್ಲಾನ
ಹ ನೀವೆಲ್ಲ ಎಲ್ಲಿ ಲ್ಯಾನ್ ಮಾಡಿದ್ದೀರಾ
ಅದೇ ಕೇರಳ ಅಂತಾನೇ ಹೇಳ್ತಾ ಇದ್ರು
ಹಾ ಅಂದ್ರೆ ನೀವು
ಇನ್ನು ಡಿಸ್ಕಸ್ ಮಾಡಿಲ್ಲ ಹ ಇಲ್ಲ ಎಲ್ಲಾ ಒಟ್ಟಗನೆೇ ಕುೂತ್ಕೊಂಡು ಯೋಚನೆ ಮಾಡ್ತೀವಿ ಆದ್ರೆ ಒಬ್ಬೊಬ್ಬರೋದು ಒಂದೊಂದ ತರ ಇರುತ್ತಲ್ವಾ
ಹಾ ಹೌದ ಹೌದು ಒಬ್ಬ್ರೊಬ್ರು ಒಂದ ಹೇಳ್ತಾರ ಅಲ್ಗೋ ಗಣ ಇಲ್ಲಿ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅಲ್ವಾ ಹ್ಮ್ ಅ
ಈ ಇದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ಎಲ್ಲಾ ಒಂದೊಂದು ಇದಕ್ಕೆ ಒಂದ್ ನಿರ್ಧಾರಕ್ ಬರ್ತೀವಿ
ಹ್ಮ್ ಕೇರಳನೇ ಚೆನ್ನಾಗಿರುತ್ತೆ ಅದ್ ಬಿಟ್ರೆ ಅಲ್ಲಿ ಕೇರಳ ದೂರ ಆಯ್ತು ಅಂತ ಅಂದ್ರೆ ಸಕಲೇಶ್ ಪೂರ ಉಂತು ಹೋಗೋಕೆ ಸಕ್ಕತ್ತಾಗಿರುತ್ತೆ ಹ್ಮ್ ನೋಡಿ ನೀವು ಪ್ಲಾನ್ ಮಾಡಿ ನಿಮ್ ಕಾಲೇಜ ಅಲ್ಲಿ ಬೇರೆಯವರೆಲ್ಲ ಬರ್ಬೋದಾ
ಹ್ಮ್
ಹಾ ನೋಡಿ ಮತ್ತೆ ನಾನು ಬರ್ತೀನಿ ಕೇಳ್ಬಿಡಿ ನಿಮ್ ಕಾಲೇಜಲ್ಲಿ
ಹ್ಮ್ ಬನ್ನಿ ನೀವನು
ಹ್ಮ್ ಅಂದ್ರೆ ನೀವೆಲ್ಲಾ ಟ್ರಿಪ್ ಮುಂಚೆ ಹೋಗಿದ್ದೀರಾ ಹೇಗೆ
ಹ ಹೋಗ್ತಾ ಇರ್ತೀವಿ ಈ ಒಂದು್ ವರ್ಷ ಅಕಕ್ಕೆ ಎರಡು ಸಲಿನಾದ್ರು ಹೋಗ್ತೀವಿ
ಹೌದಾ ನೀವ ಎಲ್ಲಿ ಉಳ್ಕೊಂಡಿರೋದು ಇವಾಗ
ಹ್ಮ್ ನಾವಿಲ್ಲಿ ಜ್ಞಾನ ಬರತ್ತ ಅಲ್ಲಿ
ನಾನ ಬರತ್ತೀನಿ ಓಕೆ ಹಂಗೇರಿ ಸೈಡ್ ಬರುತ್ತಲ್ವಾ
ಹಾ ಹೌದ ಹೌದು
ಹ ನಾಾನಾ ಸೈಡೆ ಎಲ್ಲ ಬಂದಿಲ್ಲ ಹಂಗಾಗಿ ಗೊತ್ತಿಲ್ಲ ನಂಗೆ
ಹೌದಾ
ಹ ಹ್ಮ ನೀವ್ ವಾಯ್ಸ್ ಕೇಳ್ತಾ ಇಲ್ಲ ಬಿಂದು ಅವ್ರೇ ಸ್ವಲ್ಪ ನೆಟ್ಟ ಬರ್ತಿಿರೋ ಜಾಗದಲ್ಲಿ ಇರ್ತೀರಾ ಹ ಈಗ್ ಕೇಳಿಸ್ತಾ ಇದೆ ಹಾ ಕೇಳಿಸ್ತಾ ಇದೆ ಹೇಳಿ ಹ್ಮ
ಮತ್ತೆ
ಅದೆ ಮತ್ತೆ ಹೇಳ್ಬೇಕು ಹ ಕೇಳಿಸತಾ ಇಲ್ಲ
ಕಡೆ ಎಲ್ಲ ಚೆನ್ನಾಗಿದಾರ ಅಂತಾನ
ಹ ನೀವು
ಹಲೋ
ಪ್ರಾಪರ್ ಆಗ ನಿಮ್ ನೆಟ್ವರ್ಕ್ ಸಿಗ್ತಾ ಇಲ್ಲ ನೋಡಿ ಫೋನ್ಗೆ ಹಲೋ
ಇಲ್ಲ ಇದೆ
ಹಾ ಈಗ ಕೆೇಳಸ್ತಾ ಇದೆ ಇಲ್ಲೇ ನಿಂತ್ಕೊಳ್ಳಿ ನೀವ್ ಅ ಕಡೆ ಈ ಕಡೆ ಓಡಾಡ್ತಿದ್ದೀರಾ ಅನ್ಸುತ್ತೆ ಅದ್ಕ್ಕೆ
ಇಲ್ಲ ಇಲ್ಲ ಇ ಕೇಳಿಸಿದೆೇನಾ
ಹಾ ಕೇಳಿಸ್ತಾ ಇದೆ ಹೇಳಿ
ಹ್ಮ್
ಆರಾಮ ಎಲ್ಲ ಮನೆ ಕಡೆ
ಮತ್ತೆನ್ ದವರೆ ಹ್ಮ ಹೌದು ಆರಾಮಿದೀರೆ ನಿಮ ಸೈಡು
ಹ ಊರಿಗೆಲ್ಲ ಹೋಗಿದ್ರಾ
ಹ್ಮ್ ಇನ್ನ ಹೋಗಿಲ್ಲ ಹೋಗ್ಬೇಕು ಈಸಲಿ
ಹೌದಾ ಏನ್ ಕಾಲೇಜಲ್ಲಿ ಬುಿಸಿಿ ಅನ್ಸುತ್ತ ಅಲ್ವಾ
ಹ್ಮ್ ಹೌದು ತುಂಬಾ ಕೆಲ್ಸಗಳು ಓದ್ಕೊಳ್ಳೋದು
ಹಾ ಹಾ ಹೌದಾ ಎಷ್ಟ್ ಗಂಟೆ ಜರ್ನಿ ಮಾಡ್ತೀರಾ ನೀವು ನಿಮ್ಮ್ ಅಸ್ನಿಂದ ಕಾಲೇಜ್ಗೆ
ಮುಂದುವರೆ ಟಿ
ಹೌದಾ ಡೈರೆಕ್ಟ್ ಒಂದೇ ಬಸ್ಗೆ ಹೋಗ್ತೀರಾ ಬೇರೆ ಬೇರೆ ಬಸ್ ಚೇಂಜ್ ಮಾಡ್ಬೇಕಾ
ಇಲ್ಲ ಬೇರೆ ಬೇರೆ ಬಸ್ ಚೇಂಜ್ ಮಾಡ್ತೀವಿ ಹೇರ್ ಮಾರ್ಕೆಟ್ ಹೋಗಿ ಅಂದ ಮುಂದಿ ಬೇರೆ ಚೇಂಜ್ ಮಾಡ್ಬೇಕು
ಹ ಹೌದಾ ದೂರ ಆಗುತ್ತಲ್ವಾ
ಹ್ಮ್ ಸ್ವಲ್ಪ ದೂರನೇ
ಡೈಲಿ ಡೈಲಿ ಕಾಲೇಜ್ಗೆ ಹೋಗ್ತೀರಾ ತಪ್ಪಸ್ಕೊತೀರಾ ದೂರ ಆಗುತ್ತೆ ಅಂತ
ಇಲ್ಲ ಇಲ್ಲಪ್ಪ
ಹೌದಾ ನಾನ ಕಕೊಂಡೆ ಹೆಂಗು ದೂರ ಆಗುತ್ತೆ ಅಂತ ಒಂದ ದಿನ ಹೋಗಿ ಒಂದಿನ ಮಲ್ಕೊಂತಿರೇನು ಅಂತ
ಮತ್ತೆ ಪರೀಕ್ಷೆ ಎಲ್ಲ ಯಾವಾಗ
ಹ್ಮ್ ಅದೇ ಜುಲೈ ಹದ್ನೈದರಿಂದ ಅಂತ ಹೇಳಿದ್ದಾರೆ
ಹ್ಮ್
ಗೊತ್ತಿಲ್ಲ ಇನು ಟೈಮ್ ಟೇಬಲ್ ಬಿಟ್ಟಿಲ್ಲ ಆದ್ರೆ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಾಕ್ ಬಿಟ್ಟಿದ್ದಾರೆ
ಹೌದಾ ಎಷ್ಟಿದೆ ಎಕ್ಸಾಮದುು
ಹಾ ಹಾ ಎಕ್ಸಾಮ್ಂದ್ರೆ ಎಕ್ಸಾಮ್ ಫೀಸಾ ಇಲ್ಲ ಎರಡ್ ಸಾವಿರದ ಆರ್ನೂರ ಎಂಬತ್ ಮೂರು ಏನೋ ಇದೆ
ಹೌದಾ ನಮ್ಗೂ ಅಷ್ಟೇ ಬೀಳುತ್ತೆ ಬಿಟ್ಟು
ಹೌದಾ ಇನ್ನು ಕಾಲೇಜ್ ಫೀಸ್ ಬೇರೆ ಕಟ್ಟಿಲ್ಲ ನಾನು ಎರಡೂ ಕಟ್ಬೇಕಕ್ ನೋಡಿ
ಹ್ಮ್
ಹ್ಮ್ ನಿಮ್ದೆಲ್ಲ ಇದೆ ಸ್ಟಡೀಸ್
ನಮ್ಮದು ಅದೇ ಪರಿಸ್ಥಿತಿನೇ ಬಿಡಿ
ಅಲ್ಲ ಸ್ಟಡೀಸ್ ಹೆಂಗಿದೆ ಅಂದೆ
ಅದೇ ಚೆನ್ನಾಗ್ ನಡೀತಾ ಇದೆ
ಹೌದಾ ಅಲ್ಲ ಆಬ ಎಲ್ಲಾ ಮಾಡ್ತೀರ ಅಲ್ವಾ ಹ್ಮ
ಸೆಲ್ಲ ಇರುತ್ತೆ
ಹೌದಾ ಮತ್ತೆ ಮುಂದಕ್ಕೆ ಎಲ್ಲಿಗ್ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಲ್ಲ ಎಂ ಎಸ್ ಸಿ ಆದ್ಮೇಲೆ ಏನ್ ಮಾಡ್ಬೇಕು
ಎಮ್ ಎಸ್ ಸಿ ಆದಮೇಲೆ ನಾವು ಕಂಪ್ಯೂ ಹಿಂಗೆ ಕೆಮಿಸ್ಟ್ ಆಗಿ
ಹಾ ಅೆ ಪ
ಕ
ಹಾ ಏನು ಹ ಕೇಳಿಸತಾ ಇದ್ದ ಹೇಳಿ
ನಿದ್ದೀವಿ
ಹ ಹೌದಾ ಏನ್ ನೀವ್ ಈ ಕಡೆ ಟೀಚಿಂಗ್ ಎಲ್ಲೂ ಹೋಗ್ಬೇಕು ಅಂತ ಕೊಂಡಿಲ್ವಾ
ಆತರ ಏನುೂ ಐಡಿಯಾಗಳಿಲ್ಲ
ಓ ಹೌದಾ ಇಂಡಸ್ಟ್ರಿಗೆ ಹೋಗ ು ಅಂತ ಅನ್ಕೊಂಡಿದೀರ ಹ್ಮ್ ನಿು ಹೋಗಿ ನೀವೇನಾದ್ರು ಪ್ಲಾನ್ ಮಾಡಿದ್ರೆ ಈ ಟ್ರಿಪ್ ಎಲ್ಲಾದ್ರು ಬೇರೆ ಕಡೆ ಹೋಗಕ್ಕೆ ನನ್ನನ್ನು ಕರೀದ ಬರ್ತೀನಿ
ಖಂಡಿತವಾಗ್ಲ ಚಂದವ್ರೆ ಮಿಸ್ ಮಾಡೋದಿಲ್ಲ
ಹಾ ಮಿಸ್ ಮಾಡ್ಬೇಕು ಹ್ಮ ಹೇಳಿ ಸರಿ ಒಂದ್ ಕಾಲ್ ಬರ್ತಿದೆ ಮಾಡ್ತೀನಿರಿ
ಹಾ ಸರಿ ಆಯ್ತುಮ್ಮ ಬಾಯ್